ಹೇ ಮಲ್ಲು ಅವ್ರೇ
ನಮಸ್ಕಾರ ಏನ್ ಮಾಡತ್ರಿ
ಏನಿಲ್ಲ ನೋಡ್ರಿ ಸುಮ್ ಕೋತಿದ್ದೀವಿ ನೀವ ಏನ್ ನೆಡ್ಸಿರಿ
ಹ ಬನ್ನಿ
ನೀವ್ ಏನ್ ನಡ್ಸಿರಿ
ಹಾ ರಿ
ನೀವ್ ಏನ್ ನಡ್ಸಿರಿ
ಹಾವ ಏನಲ್ರೀ ಈಗ ಕ್ಲಾಸ್ ಮುಗತ್ರಿ ಈಗ ನಷ್ಟ ಮಾಡ್ ಬಂದೆ ನೋಡ್ರಿ ಈಗ ರೂಮಿಗೆ ಬ ಹೂ ನಾಷ್ಟ ಮಾಡಿ ಬಂದಿ ರೂಮಿಗೆ ಬಂದಿವ್ರಿ
ಹೌದ್ರಿ ಮುಂಜಾ ಮಾಡಿಲ್ಲೇನ್ರೀ ನಾಷ್ಟ
ಮುಂಜಾನ ಮಾಡಿಲ್ ಕ್ಲಾಸ್ ಇತ್ರಿ ಮುಂಜಾನೆ ಟಿಕೆ ಪಟೀಲ್ ಎಂಟ್ರರಿ
ಹೌದ್ರೀ ಕ್ಲಾಸ್ ಮುಗಿಸಿಕೊಂಡು ಬಂದ್ರೆ
ಹಾ ರೀ
ಹೂ ಏನಿತ್ರಿ ನಾಷ್ಟ
ನಾಷ್ಟ ಹೊರಗಡೆ ಮಾಡಿರಿ ತಟ್ಟೆ ಇಡ್ಲಿ ಹೂ
ರೆಡಿ ಇಡ್ಯಾ
ಹಾ ಇಡ್ಲಿ ಹೊರಚ್ ಹೊರಕ್ ಚೊಲೋ ಮಾಡತ್ತರ್ ಮತ್ತೆ ಹಾ ರೀ
ಮತ್ತೆ ಏನ್ ಮಾಡ್ಬೇಕತ್ರಿ ಎಷ್ಟ್ ಜನ ಇದ್ರಿ ಹಾಸ್ಟೆಲ್ ಅಲ್ಲಿ.
ಹಾ ನಾವು ಬರ ನಾಲ್ಕ ಮಂದಿ ಇದ್ದೇವಿ ನೋಡ್ರಿ ಬರೆ-
ಮತ್ ಹುಡುಗುರು ಎಲ್ಲಾ ಸ್ಕೂಲ್ಗೆ ಹೋಗಿದಾವ್ರೀ
ಹಂಗ್ರೀ ಸಲ್ ಇನ್ನ ಸ್ವಲ್ಪ್ ಬಂದ ಬಸ ಚನ ಒಂದ್ ಇಪ್ಪತ್ತೊಳ್ಗರ್ ಆಯ್ತು.
ಮತ್ತೊಂದು ಇಷ್ಟ್ ಜನ ಹೋಗಿದಾರೆ ಅನ್ಸುತೆ ರೀ.
ಬತರೀ ಮತ್ತೆ ಎಲ್ಲಾ ಮೊರಹಂ ಹಬ್ಬ ಅದರಿ ಹಿಂದೂ ಮತ್ತೆ ಮುಸ್ಲಿಂ ಮಾನಸ ಈ ದಿನ ಚಾರ್ ಚರ್ಸ ಹಬ್ಬ ಅದ್ರೀ
ಹೌದೌದ್ರಿ ಟೋಟಲ್ ಸ್ಟ್ರಂತ್ ಹೇಟದ್ರಿ ನಿಮ್ ಕ್ಲಾಸ್ನ್ ಇವಾಗ.
ಇವಾಗ ಒಂದೂ ಇದು ಮಹಿಳೆಯರು ಎಲ್ಲರೂ ಅವ್ರೆ ರೀ ಪುರುಷರಟ್ಟೆ ಇಂದ್ ಇಪ್ಪತ್ತು ಇಪ್ಪತ್ತೈ ಎರಡ್ ಗ್ರೂಪ್ ಇರತ್ತೈದ್ ರೀ.
ಒಂದ್ ಹತ್ ಮಂದಿ ಹ ಹತ್ ಮಂದಿ ಹತ್ತ್ ಹನ್ನೆರಡು ಮಂದಿ ಹೋಗ್ಯಾರ.
ಹೌದ್ರಾ
ಹ್ಮ್ ನೀವೇನ್ ಮಾಡ್ರಿ ನೀವ್ ಎಲ್ಲಿದಿರಿ ಊರಾಗ.
ನಾವು ಊರಾಗಿದ್ದೀವ್ರೀ ಸುಮ್ ಊರಾಗ ಬಂದಿವವ್ರಿ ನಿನ್ನೆ ನಾವು.
ಏನ್ ಮಾಡ್ರಿ ಏನ್ ಮಾಡಿದ್ರ ನೀನ್ ಎಷ್ಟಕ್ ಹೋದ್ರಿ.
ನಿನ್ನೇ ನೋಡ್ರಿ ನಾವು ಎರಡೂವರೆ ಗೇಟ್ಗೆ ಊರಾಗೆ ಇದ್ದೀವ್ರೀ.
ಹ್ಮ್ ಹ್ಮ್ ಹ್ಮ್ ಹ್ಮ್ ಊಟ ರೀ ಮಾಡಗ್ ಹೋಗಿದ್ರಿ ಅಲ್ ಒಂಟಿವಿ.
ಊಟ ಇಲ್ಲೇ ಮನ್ಯಾಗ ಮಾಡವ್ರಿ ಮನ್ಯಾಗ ರೊಟ್ಟಿ ಮಾಡಿದ್ರು ಪಲ್ಯ ಇತ್ತು.
ಹ್ಮ್
ಅನ್ನ ಸಾಂಬಾರ್ ಉಂಡು ಬಂದಿದ್ ಇಲ್ಲಿ ಹೊರಗಡೆ.
ಈಗೇನ್ ಮಾಡತ್ರಿ ಎಲ್ಲಿದ್ರಿ.
ಇವಾಗ ರೂಮ್ನಾಗ್ದೀವ್ರೀ ಸುಮ್ಮ್ ಮನ್ ಊರಲ್ಲಿ ಬಿಸಲು ಇದೆ ಅಲ್ಲ ಸುಮ್ನೆ ಮನೆಲಿ ಕೂತಿದ್ದೀವಿ.
ಹೆ ಕೆಲಸ ಗಿಲಸ ಕೆಲಸ ಮಾಡೋಗ್ ರೀ
ಕೆಲಸ ಏನಾದ್ರಿ. ಕೆಲಸ ಏನೂ ಇಲ್ರರಿ ಇವಾಗ ಅದ್ರಾಗ ಮಳಿ ಅಂತೂ ಬರಲಗ್ಯದ್ರಿ.
ಇಲ್ಲ ಹೊಲ್ದ ಏನಾರೂ ಬಿತ್ತಾರ ಏನ್ ಬಿತ್ಲತಾರೆ ರಾಶಿ ಏನು ಗೊ
ತ್ತರ ಮತ್ ಮಳಿ ಬರಲ್ಲೆ ಬೆಳಿಗ್ ಮ್ಯಾಲೆ ಬರಲ್ಲೆ ಇವ್ರು ಏನ್ ಮಾಡ್ಬೇಕು.
ಹಾ ಏನೊ ಇದೂ ಆಗಿಲ್ಲ ಏನ್ರರೀ ಬೀಜನೆ
ನ ಕಾಣ್ಲಕ್ಕತ್ತವ್ರೂ ಸಣ್ಣ ಈಗ ಇನ್ನ ಬೀಜ ಬಂದಿಲ್ರರಿ ಒಂದ್ ಮ್ಯಾಲೆ ಬಂದಿರ್
ಏನ್ ಬಿತ್ತೀರಿ.
ನಾವ್ರೀ ಇದು ತೊಗ್ರಿ ಇದು ಹತ್ತಿ ಬಿತ್ತವ್ರಿ.
ಹಾ ಹ ಹ್ಮ್ ಹತ್ತಿ ಹ್ಮ್
ಹತ್ತಿ ತೊಗರಿ ಜೋಳ ಗೋದಿ
ಹ್ಮ್
ಬರೀ ಹತ್ತಿ ಇಟ್ಟೆ ಬಿತ್ತವ್ರಿ ಅವು ತೊಗರಿಗೆ ಮತ್ ಜೋಳಕ್ಕ ಇನ್ನ ಹೊಲ ಹಾಕ ಕಾಲಿ ಇಟ್ಟವ್ರು ಹತ್ತ್ ಹತ್ತು ಮಕ್ಕಳು
ಹ್ಮ್ ಹ್ಮ್ ಯಾವಾಗ ಬರ್ತರಿ ಯಾವ ರಜಾ ಯಾವಗ ಮುಗತರಿ ನಿಮ್ದೂ.
ನಾವ್ ನೋಡ್ರಿ ಮಂಗ್ಳಾರ ಬುಧವಾರ ಬರ್ಬೇಕಂತ ಮಾಡವ್ರಿ
ಮಂಗಳವಾರ ಬುದುವಾರ ರಜೆ ಎಲ್ಲಿ ತನದ್ರೀ ನಿಮ್ಗೆ.
ರಜೆ ನೋಡ್ರಿ ನಮ್ಗ್ ಐತಾರ್ ತಕ ಆದ್ರಿ ರವಿವಾರ ತಕ
ಹ್ಮ್ ರೀ
ಸೋಮವಾರ ದಿವಸ ಕಾರುಣ್ಣಿ ಅದಲ್ರರಿ ಕಾರುಣಿೆ ಮುಗಸಕಂಬ್ ಬರ್ಬೇಕಂತ ಮಾಡೇವ್ರಿ
ಅಬ್ಬ ಹಬ್ಬ ಕಾರವಣಿ ದಿನ ಏನ್ ಕಾರವಣಿ ಹಬ್ಬ ಅಂದ್ರೆ ಏನ್ ಮಾಡ್ತಾರೀ
ಕರುಣೆ ಹಬ್ಬ ಅಂದ್ರ ನಮಲ್ಲಿ ಎತ್ಗೋಿಗ್ ಲಗ್ಗಣ ಮಾಡ್ತಾರೀ
ಹತ್ಗಳಿಗೆ ರಗಣ ಮಾಡ್ತಾರೇನ್ರರಿ
ಹಾ ಎತ್ಗಳಿಗ್ ಮೆರೆಸ್ತಾರಿ ನಂಬಲ್ಲಿ ಹಂಗಂದ್ರ ಬಣ್ಣ ಗಿಣ್ಣ ಹಚ್ಚಿ ಅವಕ್ಕತ್ ಪೂಜಾ ಮಾಡಿಸಿ ಎಲ್ಲಾ ಹಿಂಗ ನಾವ ಏನ್ ಕೆಲ್ಸ ಮಾಡ್ತೀವ್ ನೋಡ್ರಿ ನಾವ್ ಏನ್
ಮದವೆ ಹೆಣ್ಣನ ಇದು ಮಾಡ್ದಗ ಮಾಡ್ತಾರೆ
ಹ ರೀ ಈನ ಳೇಶ ಸಾಮನಿ ಕಳೆ ಸಾಮಾನಿ ಎಲ್ಲಾ ತೊಳದಿಟ್ಟು ಅವತ್ ಯಾರು ಬಂಡಿ ಕಟ್ಟಪ್ಲೇ ಇಲ್ರರಿ ಹೊಲ್ಕ್ ಹೋಗಪ್ಲೇ ಇಲ್ರಿ
ಹ್ಮ
ಬಟ್ ಎತ್ಗಳಿ ಮೆರೆಸ್ತೀವ್ ನೋಡ್ರಿ ಅವತ್ತ
ಹ್ಮ್ತ್ ಮತ್ ಅವ ರೇಸ್ಗಳು ಅವ ಇವತ್ತು ಊಟಗಳು ಇರ್ತನ್ರಿ ಕುದ್ರಿ ಕುದ್ರಿ
ಇರ್ತವ್ರೀ ನಾಕಕ್ ಗಂಟಕ್ ನಾಕಕ್ ಗಂಟ ಊಟಗ ಇರ್ತವ್ರಿ ಮತ್ ಗುಂಡ್ ಎತ್ತದ ಇರ್ತದ ನಂಬರ್ಲ್ಲಿ
ಹ್ಮ್ ನಿಮ್ಗೆ
ಒಂದ ನಮ್ಮ ಎಡ್ಡ ಅವ್ರಿ ನಮ್ಮ ಎಡ್ಡೆತ್ವ್ರಿ ಒಂದ ಇದು ಐನುಗಾರಿಕೆ ಮಾಡ್ಲಕತ್ತವಲ್ರರಿ ಐನುಗಾರಿಕೆಗೆ ಎತ್ತತ್ತು ಒಂದ್ ಸ್ವಲ್ಪ ಆಕ್ಲಾವ್ರಿ ಹ ಎಮ್ಮಿ
ಹ್ಮ್ ಹಾಲಲ್ಲ ಇವತ್ತೆಲ್ಲಾ ಹಾಲ್ ಎಲ್ಲಾ ಎಮ್ಮಿಗಳ ಕುಡುದಿರನು
ಏ ಕುಡ್ದಿಲ್ರರಿ ಬರ ಆಕ್ಳೋದು ಕುಡ್ದಿವ್ರೀ ನಾವ್ ಹಾಲ
ಎಮ್ಮೆದು ಕುಡುದಲ್ರರಿ
ಏ ಏನ್ರೀ ನೀವ್ ಕುಡ್ತಿರಿ ಎಮ್ಮೆದು
ನಾವ ಎಡ್ ಮೂರ್ ಸಾವಿರ ಊರಿಗ್ ಹೊದಾಗ್ ಕೊಟ್ಟಿದ್ದೀರಿ
ಹ ನಮ್ಗ ನೀವು ಹೋಗಲ್ರರಿ ಹೂ ಆಲ್ ಹೋಗಲ್ರರಿ ಕರೆ ಅಂದ್ರ ಸುಮ್ಮ ಅವಾಗವಾಗ
ಹೇ ಅದ್ರಟ್ಟ ಪೌಷ್ಟಿ ಇದು ಪೌಷ್ಟಿಕದ ಆಹಾರ ಯಾವ್ದ ಇಲ್ರರಿ
ಪೌಷ್ಟಿಕ ಬರ್ತ ಬಿಡ್ರಿ ನಮ್ಗ ಅದ್ರ ಹೋಗಲ್ರಿ ನಾವು ಹೆಂಗಂದ್ರ ಮೊದ್ಲಿನ್ ಕುಡುದ್ರ ಇರ್ತದ್ರೀ ಅದು ನಾವ್ ಮೊದ್ಲಿಂದ ಕುಡುದಿಲ್ಲಲ್ರರಿ ಹಂಗಾಗಿ ಹೋಗಲ್ರಿ ಅವು
ಇಲ್ಲಪ್ಪಾ ನಮಗ್ ಯಾವಾಗ ಕುಡಿತೀವ ಅಂತ ಅನ್ಸಸ್ತ ನೋಡ್ರಿ
ಹೌದ್ರಾ
ರುಚಿ ಹತ್ತರ ಬಾಡ್ರ ಇವ್ರ ಪಾಕಿಡ್ಗಿತ್ತ ಅವ ರುಚಿ ಹತ್ತರ
ಹಾ ಹೌದ್ರೀ ಅವು ಅಂದ್ರೆ ಒಂದ್ ಸ್ವಲ್ಪ ಹಾಲ್ ಗಟ್ಟಿ ಇರ್ತಾವ ಒಂದ ಕೇಳ್ಪಟ್ಟೇನ್ರಿ
ಏವೋಗ ಏ ಎಮ್ಮಿರ ಗಟ್ಟಿ ಗಟ್ಟ ನೋಡ್ರಿ
ಹಾ ಹೌದ್ರಿ ಅದ್ರಾಗ ಅದ್ರಾಗ ಹೆಂಗ್ರಿ ಹಿಂಗ ಹಲ್ ಮುರ್ರ ಎಮ್ಮಿ ಅವ್ರಿ ನಮ್ಮ ಬಲ್ಲಿ
ಹ್ಮ್
ಮೂರ ಮತ್ತ ಶ್ರುತಿ
ಹ್ಮ್
ಮುರ್ರ ಒಂದ್ ಆತ್ತವ್ರಿ ಶ್ರುತಿ ಒಂದ್ ಹತ್ತಾವ್ರಿ ಇವ ನಾ ಪುರಿ ಗೊತ್ತಲ್ರಿ ನಿಮ್ಗ
ಹ್ಮ್
ನಾಗಪುರ್ಗ ಒಂದ್ ಅತ್ತ ಸವಾರಿ
ಹ್ಮ್ಮ
ಹ್ಮ್ ಅ ಇಸು ಇಸು ಕೊಡ್ತ ಒಂದ್ ಐದ್ ಕೊಡಲ್ರರಿ ಅದ್ರವಾಗ ಒಂದ್ ಇಪ್ಪತ್ತೈದು ಪಡ್ತಾವ್ರೀ ಸ ಹಾಲ
ದಿನ ಡೈರಿ ಹಾತಾರನ್ರಿ ನೂರ ಮಾಡ್ತ್ರಿ
ಡೈರಿ ಆದ್ರಿ ನಮ್ದ ರೀ
ಅಬ ಹಾ
ಧೈರ್ಯದಾಗೆ ಮಾರ್ತವ್ರ
ಹ್ಮ್
ಅವಕ ಹಾಲಗಳು ಸಿಗಲ್ಲಗ್ಯದ್ರೀ ಮೇಂಟೈನ್ ಮಾಡೋದ ಒಂದ್ ಸ್ವಲ್ಪ ಹೈರಾಣ ಅಲ್ಲಕಪ್ಪ
ಹ್ಮ್
ಅದ್ರಾಗ ರೋಡಿಗ್ ಹತದಲ್ರಿ ಒಂದ್ ಸ್ವಲ್ಪ ಹೈರಾಣ ಹತ್ತದ್ರಿ
ಇಲ್ಲ ರೋಡಿಗ ಆದ್ರ ಡಿಮಾಂಡ್ ಇರ್ತರಿ ನಿಮ್ದಿ
ಇರ್ತದ್ರೀ ಒಂದ್ ಸ್ವಲ್ಪ್ ದನ್ಗಳು ರೋಡಿ ಪಾಡಿ ಹೊಂಟಾವ್ರಿ ಏನ್ ಮಾಡ್ಬೇಕ ಅನ್ ಗೊತ್ತಾಗಲ್ಲ ಇದ್ರಿ
ಇದಾಗಗ್ಬ್ರೀ ಇದು ತತ್ ಇದಾಗಗ್ಬ್ರೀ ಮುಂದ್ ಜಾಲಿ ಗಿಡ ಗಿಡನ್ರ
ಜಾಲಿ ಹಾಕವ್ರಿ ಅಂದ್ರನು ಹೊಂಟವ್ರಿ ಒಂದ್ ಸ್ವಲ್ಪ ಊರ್ ಸನಿಪ ಆಕ್ತಲ್ರರಿ
ಹ್ಮ್
ಈ ಸದಾ ಮೈಸು ಬಂದಿಕಿ ಅಂದ್ರ ಬಿಡ್ತಾರಲ್ರರಿ ಹೊರಗ ಹೊಂಟವ್ರಿ ಸೀದಾ ಅದಕ್
ಹ್ಮ್ ಹ್ಮ್ ಎಸ್ ಮಂದರಿ ರ ಕಾಯಲಕ್ಕ ದನ
ದನ ಒಂದ್ ಇಬ್ಬರು ಅದಾರ್ರೀ ಅ ಕೊಟ್ಟಗೀ ಒಂದ ಇಬ್ಬರು ನೋಡ್ಕೊತಾರೀ
ಹ್ಮ್
ಓಟ್ ಇವ್ರಿಗೆ ಬೇಸರು ಬಂದ್ರ ಇವ್ರು ದ್ತಾರೀ ಅವ್ರಿಗೆಗ್ ಬೇಸರು ಬಂದ್ರ ಅಂದ್ರೆ ಅವ್ರು ಒದ್ತಾರರಿ
ಹ್ಮ್ ವಠ ಸಿಸ್ತ ಕೆಲ್ಸ ಮಾಡಲ್ಲ
ಹಾ ಸಿಸ ತಲಿ ಹೊಟ್ಟ ಸ್ವಲ್ಪ ನೀರ ಕಮ್ಮ ಆದ್ರಿ ನಮ್ ಕಡೆಗೆ
ಯಾವ ಬರಲ್ಲನ್ರಿ ನ ಇದು ಹಳೆ ಗಿಡ ಏನಿಲ್ಲನ್ರರಿ
ಹೋಳಿ ಇಲ್ರಿ ನಮ್ ಕಡೆಗೆ ತಟ್ಟೊತ್ತಿದ್ರು ನೀರೇ
ಒಣ ಬೇಸಯ ಏನ ರಿ
ಹ್ಮ ಅಣ ಬ್ಯಾಸ್ಯಗರ್
ಎಲ್ಲ ಮಳೆ ಮೇಲೆ ಈಗ ನೀವು ನಂಬಿದು
ಹ್ಮ್ ಮಳಿ ಮೇಲೆ ರ ಅದ್ರಾಗಿ ಒಂದು ಮಳಿ ಬರಲ್ಲ ಹಾಗದ್ರಿ
ಮಾಡಿ ಏನ್ ರೀ ಬರಗಾಲ ಅದಂಗ ಯದ್ರಿ ಬೆರಗಾಲ್ ಬಿಸಿಲ ಇದ್ದಂಗ ಯಾವದ್ರಿ
ಬರೀ ಏನ್ ಮಾಡ್ಬೇಕು ಅಂತ ಕೇಳಲಿ ಆಗ್ಯಾದ್ರ ಒಂದು
ರೈತರು ಕಷ್ಟ ಅದ್ರಾಗ ಈಗ ಬಿತ್ತಾರ ಅದ್ರಾಗ ಮಂದಿ ಇದು ಮಾಡಿ ಅದು ಬೆೇತಾರದ ಬಿತ್ತಾರ ಮುಂದ್ ಏನ್ ಪಾ ನುಕ್ಸಾನ ಆತ್ತ ಬರಗಾಲ ಬಿಳುತ್ತ ಕಾಣತದ ಯಾಕೋ ಈ ವರ್ಷ
ಈ ಈ ವರ್ಷ ಏಕ ಬರ್ಗಲ್ಲ ಅಂತ ಅಂದ್ರ ಏನ್ ಮಾಡ್ತಾರೇನು
ಮತ್ ವಾದ ವರ್ಷ ಕೊಚ್ಕೊಂಡು ಹೋಯ್ತಲ್ರರಿ
ವದು ಹಿಂಗೆ ಆತದ್ರೀ ಮತ್ ಅಣೆಬರ್ ರೈತಂದ ಅಣೆಬರ್ ಚಲೋ ಇಲ್ರಿ ಯಾವಾಗೂ
ಒಂದ್ ವರ್ಷ ಹಂಗ ಬಂದ್ರ ಹಂಗ್ ಬರ್ತ ಬರ್ಲಿಲ್ಲ ಅಂದ್ರೆ ಏನ ಬರ್ಲಕ್ ಹೋಗಲ್ಲ ಹಿಂಗ ಆದ್ರ ಹೆಂಗ
ಗೊತ್ತೇ ಆದಲ್ರಿ ನಿಮಗಂತರ ರೈತನ ಇದ ಹಂಗದ ಅಂತ
ಮತ್ತ ಅದರಾಗ ಅದೇ ಓದ್ಲ ತಿರಿ ಕಷ್ಟ ಕೇಲ ಬಡ್ದ್ ಪಾಪ
ಏನ್ ಓದ್ಲಕ್ಕತ್ತೀರಿ ನೀವು ಓ ಕೃಷಿ ಮಾಡ್ಯ್ರ ಎಲ್ಲಿ ಮಾಡ್ಯ್ರಿ ಕೃಷಿ
ಇದು ಕೃಷ ಕೃಷಿ ವಿಶ್ವವಿದ್ಯಾಲಯ ರಾಯಚೂರು
ರಾಯಚೂರ್ ಮಾಡ್ರಿ ರಾಯಚೂರ್ ಕಾಲೇಜ್ ಚಲೋದ ಕೇಳ್ಪಟ್ಟನ್ರಿ ಹೆಂಗಾದ್ರಿ ಕಾಲೇಜ್
ಚಲೋದ್ರರಿ ಚಲೋ ಮಾಡ್ರರಿ ಚಲೋದ್ರರಿ ಮತ್ ಎಲ್ಲಾದ್ ಮಾಡ್ಬೇಕಕ್ ಓದ್ಬೇಕಲ್ರರಿ
ಹಾ ಎಲ್ಲಾದ್ರೂ ಓದ್ಬೇಕ ಬಿಡ್ರಿ ಅದು ಕರೆದ
ಮತ್ ಓದ್ಬೇಕ್ರೀ ಇಟ್ಕ ಏನಾರ ಪದವಿ ಗಿದವಿ ಮಾಡ ಮತ್ ಏನರ ಎಲ್ಲಾ ರೈತರಿಗೆ ಜರ ಸಹಾಯ ಆಗತ್ತಾನ ಏನರ ಮಾಡಕ್ ನ ಅದು ಸರ್ಕಾರಿ ಕೆಲಸ ತೊಂಬಕೊರ ಕರ್ ತೆಲೆಕ್
ಹೌದೌದ್ರೀ ಹೆಂಗರ್ರಿ ನಿಮ ಈ ಕಡೆ ಲೆಕ್ಚರ್ ಸರ್ಗಳು ಟೀಚರ್ಗಳು
ಎಲ್ಲ ಈಗ ರೀ ಎಲ್ಲ ಬರ ಎಲ್ಲಾ ಬರಳ ಸಮವಾಗಿರ್ಲ್ರಿ
ಅದು ಕರಿ್ಯದ ಬಿಡ್ರಿ ಹಿಂಗ್ ಹೆಂಗನ ಒಂದ್ ಸ್ವಲ್ಪ ಸರ್ ಸ್ಟ್ರಿಕ್ ಪೂಣ್ಸ್ ಇಡೋದು
ಇರ್ತಾರೆ ಇರ್ತವ್ರೀ ಎಲ್ಲಾ ಕಡೆ ಇರ್ತವ್ರೀ ಎಲ್ಲಾ ಕಡೆ ಇರ್ತವರೆಲ್ಲ ಅವಕೆಲ್ಲ ತಿಳಿ ಕಡಸ್ಕೋಬಾರ್ದೇ ನ್ ಕೆಲ್ಸ ಎಟ್ಟದಾಟ್ ಮಾಡ್ಕೊಂಡ್ ಬರ್ಬಕಪ್ಪ
ಚೂರು ರಾಯಚೂರ್ ಮಹಾವಿದ್ಯಾಲಯದಾಗ ಎಸ್ ಕಾಲೇಜ ಬರ್ತಾವ್ರೀ
ಆ ರೀ
ನಿಮ್ ರಾಯಚೂರ್ ಮಹಾವಿದ್ಯಾಲಯದಾಗ ಎಸ್ ಕಾಲೇಜ್ ಬರ್ತಾವ್ರೀ
ಐದ್ ಕಾಲೇಜ್ರ್ತಾವ ನೋಡಿ
ಯಾವ್ಯ ಅವ್ರೀ
ಕೃಷಿ ವಿಶ್ವವಿದ್ಯಾಲಯ ಭೀಮರಾಯಗುಡಿ ಕೃಷಿ ವಿಶ್ವವಿದ್ಯಾಲಯ ಕಲಬುರ್ಗಿರಿ
ಹಾ ರೀ
ಕೃಷಿ ವಿಶ್ವವಿದ್ಯಾಲಯ ಸಿರಸಗಿ ಕೃಷಿ ವಿಶ್ವವಿದ್ಯಾಲಯ ಗಂಗಾವತಿ ಮತ್ತು ಅವ್ರ ಮತ್ತ ಇನ್ನೊಂದು ಇಂಜಿ ಇಂಜಿನಿಯರಿಂಗ್ ಅಗ್ರಿಕಲ್ಚರ್ ಒಂದ ಬರ್ತಾರೆ ಅದು ಒಂದು ಸಪ್ರೇಟ್ ರೀ
ಅದು ತಿರವರೆಂಗಾದ್ರೆ ಕಲ್ಚರ್ ಹೆಂಗ ಇರ್ತದೆ್ರ
ಅದನು ಇದ್ರ ಇದೇ ಓದ್ತೀವಿ ಅದ್ರಗ ಈ ಹೆಂಗ ಗಳೆ ಒಳ ಮಿಷಿನ್ ಗಿಷಿನ್ ಹೊಸ ಹೊಸ ಕಂಡಿಡದ್ರ್ರೆ
ಹೊಸ ಹೊಸ ಕಂಡು ಇಡದ್ರೀ
ಹ ಇಂಜಿನಿಯರಿಂಗ್ ಮಾಡ್ದಂಗ್ರೀ ಅದಕ್ ಸ್ಕೋಪ್ ಅದೇ ರೀ ಅದ ಅಂದ್ರ ಸ್ ಪ್ಲೇ ಕೆಲ್ಸ ಅಂದ್ರ ಬಾಳ ಕಾಮ್ ಅಂತರ ಅದಕ್
ಹಾ ಹೌದ್ರಿ ಓದನು ಓದೋನು ಬಾಳ ಅದನ್ ತಿಂತಾರ ಅದಕ್ಕ
ನ್ ಅದ್ರ ಇಲ್ಲನಲ್ಲ ಅವ್ರ ಏನ್ ಕೆಲ್ಸ ಸಿಕ್ತ್ ಇ ಲೈಫ್ ಸೆಟ್ಪ್ ತೊಡ್ರಿ ಹ ಅಂತ್ದ
ಆಯ್ತ್ ತೋ್ರಿ ನಾನನ್ ಮತಹಚೊನಿ ತೋಗರಿ
ಹ ರ ಆಯ್ತ ಬೆಸ್ಲೀ ಮಕ್ಕರ್ ಎಲ್ಲ ಹೋಗ್ಬಡ್ರಿ ಹೌ